ಹೋ ಹಲೋ
ಹಾ ಹೇಳಿ ಹೇಳಿ ಕೇಳಿಸ್ತಾ ಇದೆ ಇವಾಗಾ. ಹು ಕೇಳಸ್ತಾ ಇದೆ.
ಹಾ
ಹೇಳ್ಕೋರಿ.
ಮತ್ತೆ ಟ್ರಿಪ್ಪ ಟ್ರಿಪ್ ಹೋಗಕ್ಕೆ ಬರ್ತೀರಿ ನೀವು.
ಹು ಎಲ್ಲೆಲ್ಗೆ ಹೋಗ್ತಿದ್ದೀರಾ.
ನಾವು ಈ ಕಡೆ ಚಿಕ್ಕಮಂಗ್ಳೂರ್ ಸೈಡು.
ಚಿಕ್ಮಂಗ್ಳೂರ್ ಸೈಡ ಹು ಇವಾಗ ಮಳೆ ಅಲ್ವಾ ಈ ಟೈಮಲ್ಲಿ ಹೋದ್ರೆ ಚೆನ್ನಾಗಿರ. ಮತ್ತೆ.
ಹಾ
ಹು
ಚಿಕ್ಕಮಂಗ್ಳೂರ್ ಸೈಡ್ ಆಗುತ್ತೆ ಇಲ್ವೋ ಗೊತ್ತಿಲ್ಲದು ಬಟ್ ಆ ಸೈಡ್ ಹೋಗೋದು.
ಹೌದಾ ಎಲ್ಲಿಂದ ಹೋಗೋದು.
ಅ ಫಸ್ಟು ಹೋಗಿತಕ್ಷಣ ಡಾಂಡಲ್ಲಿ.
ಹಾ ಡಾಂಡೇಲ್ ಬೋಟಿಂಗ್ ಚೆನ್ನಾಗಿರುತ್ತೆ.
ಹ ಬೋಟಿಂಗು ಜೆಟ್ ಲೈನ್ಸು.
ಹು
ಹು ಅಲ್ಲಿ ಒಂದೊಂದ್ ತರ ಒಂದೊಂದ್ಸರಿ.
ಹಾ
ರೆಸಾರ್ಟ್ ಅಲ್ಲಿ ಯಾವ್ ತೆನ್ನಾಗಿದ್ರೆ.
ಹಾ.
ಇವಾಗ ನಾವು ರೆಸಾರ್ಟ್ಗೆ ಇವಾಗ ಹೋಗಿದ್ ತಕ್ಷಣ ರೆಸಾರ್ಟ್ ಬುಕ್ ಮಾಡ್ಕೋಬೇಕು ಫಸ್ಟ್.
ಹಾ ಹಾ.
. ಅ ಅಲ್ಲಿ ಅವರು ಹೇಳ್ತಾರೆ ಇಷ್ಟ ನಮ್ಮ್ ರೆಸಾರ್ಟ್ ಕಡೆಯಿಂದ ಇಷ್ಟ ಇಷ್ಟು ಗೆಮ್ ಆಡಸ್ತೀವಿ ಇದು ಫ್ರೀ ಅದು ಹ ಅಮೌಂಟ್ ಆಗುತ್ತೆ ಅಂತ ಹ ಅವ್ರು ಇವಾಗ ಟಿ ಟಿ ಹೋಗಿರ್ತೇವಿ ಅನ್ಕೊಳ್ರಿ.
ಹಾ.
ಟಿ ಟಿ ಅವರು ಡ್ರೈವರ್ಗಳಿಗೆ ಅಲ್ಲಿ ಯಾವಾಗಲೂ ಹೋಗ್ತಿರ್ತಾರಲ್ಲ.
ಹಾ ಹಾ.
ಅವ್ರಿಗೆ ಪರ್ಚೆ ಇರೋವ್ರ ಹತ್ರ ಆಆಆ ಚೆನ್ನಾಗಿ ಗೊತ್ತ ಗೊತ್ತಿರುತ್ತ ಅವ್ರಿಗೆ ಇಂಥವ್ರ ಇಂತ ಇಂಥ ಆಟಗಳ್ ಆಡಸ್ತಾರೆ ಇಲ್ಲ ಇಂಥವ್ರು ಹೇಳ್ಬಿಟ್ಟು ಟ್ಟು ಮೋಸ ಮಾಡ್ತಾರ ಅಂತ. ನಾವು ಡ್ರೈವರ್ ಮಾತ್ ಕೇಳ್ಬೇಕಲ್ಲಿ.
ಹಾ
ನಾವು ಇದೇ ಇ ಚೆನ್ನಾಗಿಲ್ಲ ರೆಸಾರ್ಟ್ ಬೇಾರೆ ರೆಸಾರ್ಟ್ ಹೋಗಣ ಅದು ಚನ್ನಾಗಿರುತ್ತೆ ಫುಡ್ ತಿರುಗತ್ತೆ ಸ್ಪೆಷಲ್ ಟಿಸು ಎಲ್ಲಾ ಅಂತ ಅವ್ರ ಮತ್ಬಿಟ್ಟು ನಾವು ಇದ್ ಮಾಡ್ಕೊಂಡ್ರೆ
ಹಾ
ಏನಾಗುತ್ತೆ ಅಂದ್ರೆ ಫಸ್ಟ್ ಇವಾಗ ನಾವು ಹೋಯ್ ತಕ್ಷಣ ಅವರು ತೋರಿಸಸ್ರೀ ಈ ರೆಸಾರ್ಟ್ ಚೆನ್ನಾಗಿರ್ತ್ತ ತ್ತೆ ಇಲ್ಲಿ ಗೇಮ್ಸು ಚೆನ್ನಾಗಿ ಆಡಿಸತಾರೆ ಅಂತ. ನಾವು ಅದನ್ ಚಾಯ್ಸ್ ಮಾಡ್ಕೋಬೇಕು.
ಹುವು
ಹಲೋ
ಹ ಕೇಳಿಸೈತ.
ಹಾ
ಹ್ಮ್
ಹಲೋ.
ಹಲೋ.
ಇಗ್ಯಾರ್ ಮಾತಾಡಿದ್ದು.
ನಾನೇ ಮಾತಾಡ್ತಾ ಇರೋದು ಕೇಳಿಸತೇತಾ.
ಹಾ ಕೇಳಿಸ್ತೈತಿ.
ಹ
ಹ ನಾವ್ ರೆಸಾರ್ಟ್ ಬುಕ್ ಮಾಡ್ಕೊಂಡ್ರೆ ಅವಾಗ ಅಲ್ಲಿ ಇರೋದು ಯಾವ ಗೇಮ್ ಆಡಿಸ್ತಾರೆ ಅಂತ ಹೇಳ್ತಾರೆ.
ಹಾ
ಹ್ಮ ಅವಾಗ ಜಾಸ್ತಿಗೆ ಗೇಮ್ ಆಡಿಸೋತ್ ಹತ್ರಕ್ಕೆ ಕರ್ಕೊಂಡ ಹೋಗ್ತಾರೆ ಡ್ರೈವರ್ಸು.
ಹಾ
ಹ ಅವಾಗ ಚೆನ್ನಾಗ್ ಗೇಮ್ಸ್ ಎಲ್ಲ ಆಡ್ಬೋದು ಒಬ್ಬೊಬ್ರು ರೆಸಾರ್ಟ್ ಅಲ್ಲಿ ಬೋಟಿಂಗ್ ಇರಲ್ಲ.
ಹ
ಬೋಟಿಂಗ್ ಒಂದಿದ್ರೆ ಚಟ್ಲೈನು ಮತ್ತೆ ಸ್ವಿಮ್ಮಿಂಗು ಅದು ಇದು ಬಿಡಲ್ಲ.
ಹ ಹಾ ಹಾ.
ಹಾ ಬೋಟಿಂಗ್ ಎಲ್ಲ ಆಡುಸ್ತಾರೆ ಡ್ರೈವರ್ ಮಾತ್ ಕಳ್ಸ್ಕೊಂಡು ಹೋದ್ರೆ.
ಹಾ
ಇಲ್ಲಾಂದ್ರೆ ಒನ್ ಅವರು ಟೂ ಅವರ್ಸ್ ಅಲ್ಲೇ ಕುಂಡುರ್ಸೋದು. ನೆಕ್ಸ್ಟ್ ನಿಮ್ದೇ ನೆಕ್ಸ್ಟ್ ನಿಮ್ದೇ ಅಂತ ತಳ್ತಾ ಇರೋದು ಮುಂದೆ ಟೈಮ್ ಪಾಸ್ ಮಾಡೋದು.
ಹಾ
ಅಂತ ಇಂಥ ಎಲ್ಲ ಮಾಡ್ತಾರೆ. ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಬೆಟ್ಟ ಹತ್ತಕ್ ಬಿಡ್ತಾರೆ.
ಹಾ ಹಾ
ಹಾ ಮತ್ತೆ ಅಲ್ಲಿಂದ ಮಳಪೆ ಬೀಚು ತಿರ್ಗಾ ಧರ್ಮಸ್ಥಳ.
ಮಲ್ಪೆ ಬೀಚಿಂದ ಧರ್ಮಸ್ಥಳಗ್ ಹತ್ರ ಆಗತ್ತಾ.
ಹಾ ತಿರ್ಗ ಮತ್ತೆ ದಾಂಡಲಿಂದ ಗೋವಾಗ ಹತ್ರ ಆಗುತ್ತೆ.
ಹಾ ಹಾ ಹಾ
ಹಾ
ಇದು ಡಾಂಡೆಲಿಲಿ ಬೋಟಿಂಗ್ ಚೆನ್ನಾಗಿರುತ್ತೆ ಅಂತ ಕೇಳಿದಿನ ಅದಕ್ಕೊಂದ್ಸಲ ಹೋಗ್ಬೇಕು.
ಹ್ಞ ನಾವೋಗಿದೀವಿ ನಮ್ ಫ್ರೆಂಡ್ಸ್ ಜೊತೆ.
ಓ ಹೌದಾ ಚೆನ್ನಾಗಿತ್ತಾ.
ಹಾ ಬೋಟಿಂಗ್ ಎಲ್ಲ ಚೆನ್ನಾಗಿರುತ್ತೆ.
ಹ್ಮ
ಅಂದ್ರೆ ಬೋಟಿಂಗ್ ಅಲ್ಲಿ ಅದು. ಓ ಎಷ್ಟು ನೂರ ಇಪ್ಪತ್ತ ಅಡಿನೊ ಏನು ಇರೋದಂತಾಳ.
ಹಾ ಹಾ ಹಾ
ನಮ್ಗೆ ಹೇಳ್ನಿಲ್ಲ ಅವಯ್ಯ ಬೋಟಿಂಗ್ ಅವಣ್ಣ.
ಹಾ ಹಾ
ದುಮ್ಕ್ರಿ ದುಮ್ಕ್ರಿ ಅಂದ್ರು.
ಹ್ಮ್ ಹಾ
ಮ್ ಬಿಟ್ವಿ ಮಾಮೂಲಿಯಾಗಿ ಸ್ವಿಮ್ಮಿಂಗ್ ಜಾಕೆಟ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ
ಹೌದು ಹೌದು
ಹ ಧೈರ್ಯದ್ಮೇಲ್ ಡುಮ್ಕಿಬಿಟ್ವಿ ಮತ್ತೆ ಅವಣ್ ನ ಉಲ್ಟಾ ಮಲ್ಕೊಳ್ರಿ ಅದು ಇದು ಅಂತ ಹೇಳ್ಕೊಡ್ತಿತ್ತು ಫೋಟೋಸ್ ತೆಗಿಯಕ್ಕೆ.
ಹ್ಮ್ ಹಾ
ನಾವು ನೀರಲ್ಲಿ ಎಲ್ಲ ಚೆನ್ನಾಗೈತ್ ನೀರು ಅಂತ ಹೇಳ್ಬಿಟ್ಟು ಚೆನ್ನಾಗ್ ಆಟಗಳು ಆಡ್ತಾ ಇದ್ವಿ.
ಹ್ಮ್ ಹ್ಮ್ ಹ್ಮ್
ಮತ್ತೆ ಆ ಅಣ್ಣ ನಾನ್ ಅಲ್ ಇರ್ತೀನಿ ನೀವು ಹಿಂಗೆ ಸ್ವಿಮ್ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿದ್ರು.
ಹ್ಮ್ ಹ್ಮ್
ಹಾ ಸರಿ ಅಣ್ಣ ಹೋಗಿ ನಾವು ಇನ್ನೇನು ಜಾಕೆಟ್ ಎಲ್ಲ ಬ ಕೊಟ್ಟಿದ್ರಲ್ಲ ನಾವು ಇನ್ನೇನು ಬ ನೀವು ಅಲ್ಲೋಗಿ ನಿಂತ್ಕಳ್ರಣ ನಾವು ಸ್ವೀಮ್ ಮಾಡ್ಕೊಂಡ್ ಬರ್ತೀವಿ ಅಂತ ನಾವ್ ಹೇಳಿದ್ವಿ.
ಹಾ ಹಾ ಹಾ
ಆವಣ್ಣ ದಡಕ್ ಹೋಗೋತಂಕ ಸೆಲೆಂಟಾಗೈತಿ
ಹಾ ಹಾ
ಅಲ್ಗೋದ್ ಮೇಲೆ ಅ ಜಾಸ್ತಿ ಆಳ ಐತೆ ಬಿದ್ರಿ ತಿರ್ಗ ಮೇಲೆಕ್ ಎತ್ತಾಕ್ ಆಗಲ್ಲ ನಿಮ್ಗೆ ಬೇಗ್ ಬೇಗ್ ಸ್ವಿಮ್ ಮಾಡ್ಕೊಂಬರ್ರಿ ಅಂತ ಹೇಳಿದ್ರು ನಾವು ಬಯ ಬಿದ್ ಬೇಗ್ ಬೇಗ್ ಬಂದ್ಬಿಟ್ವಿ.
ಹಾ ಒಟ್ನಲ್ ಚನ್ನಾಗಿತ್ತ ದಾಂಡೇಲಿ.
ಹಾ ಡಾಂಡೆಲಿ ನೇಚರು ಎಲ್ಲಾ ಸಖತ್ತಾಗೈತಿ.
ಹ ಹಾ ಹೋಗ್ಬೇದ್ ಅಲ್ಗೊಂದ್ಸಲ ಚೆನ್ನಾಗೈತೆ ಆ ಜಾಗ.
ಮುಂಗಾರು ಮಳೆ ಪಿಕ್ಚರ್ ತೆಗೆದಾಗ ಗಣೇಶ್
ಹಾ ಹಾ ಹಾ
ಹ ಅವ್ರೋಂದೊಂದ್ ಪಿಕ್ಚರ್ ಅಲ್ಲಿ ಇದ್ ಮಾಡೋರೆ ಎ ಫೋಟೋ ಇದ್ ಮಾಡೋರೆ ವೀಡಿಯೋ ಮಾಡೋರೆ
ಹಾ
ಮೂವಿ ಅವನು ನೀರಲ್ ಮುಳಗ್ಗಿ ತಿರಿಂ ಉಲ್ಟಾ ಪಲ್ಟಿ ಹೊಡಿತಾನ್ ನೋಡು
ಹಾ ಹಾ
ಹಾ ಅದನ್ನ ಅಲ್ಲೇ ಹ ಅಲ್ಲೇ ತೆಗ್ದಿರುದು ದಾಂಡೇಲಿಲಿ
ಆ ಹಾ ಹಾ
ಹ್ಮ್ ಒಟ್ಟಾರೆ ಸಕತಾಗಿರುತ್ತೆ ನೇಚರ್ ಆ ಸೈಡ್ ಎಲ್ಲ
ಹ್ಮ್ ದಾಂಡಿಲಿಲ್ಲಿ ಚೆನ್ನಾಗಿರುತ್ತೆ ಹೋಗ್ಬೇಕ್ ಒಂದ್ಸಲ ಅಲ್ಗೆ ಹ್ಮ್
ಮತ್ತೆ ಬೀಚಲ್ಲಿ ಬೀಚಲ್ಲಿ ಚ ಚೆನ್ನಾಗಿರುತ್ತೆ ನಾನು ನನ್ಗ್ ಗೊತ್ತಿರ್ಲಿಲ್ಲ.
ಆ ಹಾ
ಬೀಚಲ್ಲಿ ನೀರು ಉಪ್ಪು ಉಪ್ಪು ಇರುತ್ತೆ ಅಂತ
ಹಾ ಹಾ
ನಮ್ಮ ಹುಡುಗುರು ಆ ಇದಿ ಸ್ವಿಮ್ ಮಾಡ್ತಿದ್ರೆ ನಾನು ಹೋಗಿ ಸ್ವಿಮ್ ಮಾಡಕ್ ಹೊದೆ ಬಾಯಕ್ ನೀರ್ ಬಂತ್ ನಾ ಇದೆ ಉ ಉಬ ಅಂತ ನಮ್ಮವೇನ್ ಮತ್ತ ನೀನ್ ನೀನ್ ಕುಡುದ್ ನೋಡ ಅಂದ್ರೆ ಏಯ್ ಸಮುದ್ರದ್ ನೀರ್ ಉಪ್ಪೆ ಇರದ್ ಬಿಡ ಅನ್ ಅ ಹೌದು
ಹ ಹಾ
ಹೋಗ್ತರಿ ಅದ್ರಲ್ಲಿ ಈಜಡ್ಕೊಂಡು ಚೆನ್ನಾಗ ಎಂಜಾಯ್ ಮಾಡ್ಬಹುದು ಮಲ್ಬೆ ಬೀಚ್ ಅಲ್ಲಿ ಮತ್ತೆ ದಾಂಡೇಲಿ ಲೀ.
ಮತ್ತೆ ಅದೆಲ್ಲ ರೋಡ್ಸ್ ಎಲ್ಲಾ ಚೆನ್ನಾಗಿದ್ಯಾಾ
ದಾಂಡಲಿಯಲ್ಲಿ ರೆಸಾರ್ಟ್ ಕಡೆಕ್ ಹೋಗೋದು ಅದು ಇದು ಚೆನ್ನಾಗಿಲ್ಲ.
ಹಾ ಹಾ
ಬಟ್ ರೋಡ್ ಅಲ್ಲಿ ತಕ ಚೆನ್ನಾಗ ಐತಿ
ಹ್ಮ ಹೋಗ್ಬೇಕು ಒಂದಸಲ್
ಇವಾಗ ಮೈನ್ ರೋಡ್ ಡಾಂಡಲಿ ಇದು. ಅ ಗೇಮ್ಸ್ ಎಲ್ಲ ಆಡಸ್ತಾರಲ್ಲ
ಹಾ
ಅಲ್ಲಿ ತಕ ರೋಡ್ ಕರೆಕ್ಟ್ ಐತಿ
ಹಾ ಹಾ
ಆ ಡೈರೆಕ್ಟ್ ಮೈನ್ ರೋಡ್ ಅಲ್ಲ ಚೆನ್ನಾಗ ಐತಿ ಇವರು ರೆಸಾರ್ಟ್ ಅವರು ರೆಸಾರ್ಟ್ ಟ್ಟಗ್ ದಾರಿ ಮಾಡ್ಕೊಂಡ ಇರ್ತಾರಲ್ಲಾ
ಹಾ ಹಾ ಹಾ
ಅದುೂ ಗುಣಿ ಗುಣಿ ಬಿದ್ದಿರ್ತವೆ ಇವಾಗ ಹೋಗೋದಕ್ಕೆ ಆಗಲ್ಲ
ಹ್ಮ್
ಹ್ಮ್ ನಾವು ಟಿಟಿ ಎಲ್ಲ ಎಲ್ಲ ಹೋಗಿದ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ
ಹ್ಮ್ ಎಷ್ಟಆಗಿತ್ತ ಒಬ್ಬೊಬರಿಗೂ
ನಮ್ಗೆ ಫಸ್ಟ್ ನಾವ್ ಹುಡ್ಗರು ಹುಡ್ಗರು ಪ್ಲಾನ್ ಮಾಡ್ಕೊಂಡಿದಿತ್ತು ಎರಡ್ ಸಾವಿರ. ಉಪಗ ಆತೈತಿ ಎಲ್ಲ ಅಂತ ಅನ್ಕೊಂಡಿದ್ವಿ.
ಹ್ಮ್ಮ್
ಅದು ಹತ್ತವತ್ತು ಸಾವಿರ ಆಯ್ತು
ಒಬ್ಬೊ ಒಬ್ಬರಿಗೆ ಹತ ಹತ ಸಾವರ ಆಯತಾ
ಹ್ಮ
ಓ ಹಂಗಾದ್ರೆ ನಿಮಗ್ ಪ್ಲಾನ್ ಮಾಡಕ್ ಬಂದಿಲ್ಲ ಅಂತ
ಪ್ಲಾನ್ ಅಂದ್ರೆ ನಾವು ಹೇಳಿರೋ ಪ್ಲೇಸ್ಗಿಂತ ಇನ್ನ ಜಾಸ್ತಿ ಪ್ಲೇಸಸ್ ಹೋಗಿದ್ವಿ.
ಹೌದಾ.. ಎಷ್ಟ್ ನೋಡಿದ್ರಿ. ಎಷ್ಟ ಮೂರು ದಿವ್ಸಕ್ಕಾ
ಹಾ ಮೂರ್ ದಿವಸಕ್ಕೆ.
ಹಾ ಮೂರ್ ದಿವಸಕ್ಕೆ ಎಷ್ಟು ಪ್ಲಸ್ ನೋಡಿದರಿ
ಒಂದದಿವ್ಸ ನೈಟ್ ಆಗಿ ತಿರ್ಗಿ ಬೆಳಿಗ್ಗೆ ಆಗಿತ್ತು ನಾಲ್ಕನೇ ದಿವಸಕ್ಕೆ ನಾವು ಹಾಸ್ಟೆಲಿಗೆ ಬಂದಿದೀವಿ
ಹಾ ಹಾ
ಹ್ಮ ಅವಣ್ಣ ಒಂದ್ ದಿವಸಕ್ಕೆ ಎಷ್ಟು ಡೇ ನಾನ್ ತಿರಗಿ ಮತ್ತೆ.. ಬೇರೆ ಕಡೆ ಬಟ್ಟೆ ಐತೆ ಅಂತ ಹೇಳಿದ್ರು
ಎಷ್ಟ ಪ್ಲೇಸಸ್ ನೋಡಿದ್ರಿ ಹಾ
ಪ್ಲಾಸ್ಟ್ ನಂ ಜ್ಞಾಪನಕ್ಕೆ ಬರ್ತಿಲ್ಲ ಹೇಳಕ್ಕೆ ಬರ್ತಿಲ್ಲ ಅದು ಪ್ಲಾಸ್ಗಳು ಜಾಸ್ತಿ ನೋಡಿದವಿ ಒಟ್ಟನಾಗಿ.
ಒಂದ್ ಐದಾರು ನೋಡಿದೀರಾ
ಐದ್ವರೆಗ ಇ ಇನ್ನ ಜಾಸ್ತಿ ನೋಡಿದ ಮುರುಡೇಶ್ವರ ಬೀಚ್ ಮೂರಡೈ ಅದೆ ಟೆಂಪಲ್
ಓ ಮುರುಡೇಶ್ವರಎಲ್ಲಾ ಹೋಗಿದ್ರಾ
ಹಾ ದತ್ತ ಪೀಠ
ಹಾ ಹಾ
ಹಾ ಆ ಸೈಡೆ ಎಲ್ಲ ಹೋಗಿದ್ ಇನ್ನ ಬರ್ತಾತಿಸ ಒಂದೊಂದೆ ಬರ್ತಾ ಬ ಈ ಜಾಸ್ತಿ ಬರ್ತಿಲ್ಲ
ಹ್ಮ್
ಹ್ಮ ದಾಂಡಲ್ಲಿ ಬೋಟಿಂಗ್ ಒಂದು ಚೆನ್ನಾಗಿರುತ್ತ ಅಲ್ ಅದನ್ನ ಹೋಗ್ಬೇಕು ಅಲ್ಗೆ
ಹಾ ಶೋಟಿಂಗ್ ಅಂದ್ರೆ ಒಂದ್ ಹತ್ರ ಜೋರ ಬಂದ ಇಳಸ್ಬ ಬಿಡ್ತಾರೆ ಅಲ್ಲೇ ಭಯ ಆಗೋದು ಅದು ಬೇರೆ ಇವು ಬಲೂನ್ ತರ ಇ ತ್ತಪ
ಹ ಹೌದು ಹೌದು
ಹಾ ಇಟ್ಕಣಕ ಯಗಲ್ಲ ಬಾಟ್ನ
ಹಾ ಬಟ್ ಆ ರೈಡ್ ಚೆನ್ನಾಗಿರುತ್ತೆ ಬೋಟಿಂಗ್ ಅಲ್ಲಿ
ಹಾ ಜನಾಗಿರುದತ್ತೆ
ಹ್ಮ್
ಫೋಟೋಸ್ ತೆಗ್ಯಕ್ಕೆ ಅವರೇ ಇರ್ತಾರೆ ಬೋಟಿಂಗ್ ಅಲ್ಲಿ ಇರೋರು ತಿರು
ಅದು ಬೋಟಿಂಗ್ದ ಬೇರೆ ಚಾರ್ಜಸ್
ಹಾ ಬೋಟಿಂಗ್ ಬೇರೆ ಚಾರ್ಜಸ್ ಅಲ್ಲಾ ಫೋಟೋಸ್ ಫೋಟೋಸ್ ತೆೆಗೆಯೋದ ಮಾತ್ರ ಚಾರ್ಜ್ ಬೀಳುತ್ತಷ್ಟೇ ಅದು ಇಲ್ಲೇ ಕಟ್ಟಿರ್ತೀವಲ್ಲ
ಹಾ ಹಾ
ರೆಸಾರ್ಟ್ ಗೆ ಕಟ್ಟಿರ್ತೀವಿ ಇಷ್ಟು ಏಮ ಅಂತ ಅವ್ರ ರೆಿಸಾರ್ಟ್ ಅವ್ರು ಅವರು ಪೇ ಮಾಡಿರ್ತಾರೆ
ರೆಸಾರ್ಟ್ ಪಕ್ತದಲ್ಲೇ ನಾವು ಬೋಟಿಂಗ್ ಇರೋದು ಡಾಂಡೇಲಿಲ್ಲಿ
ಹ್ಮ ಏನಿದ್ರು ಒಂದ್ ಎರಡ್ ಮೂ ಕಿಲೋಮೀಟರ್ ದೂರ ಇರ್ತೈತೆ ಅಷ್ಟೇ ಗೇಮಿಂಗ್ ಬರೀದು ಆರ್ಟೊಳಗೆ
ಓ ಓಕೆ ಓಕೆ ಹಾಗಾದ್ರೆ ಡಾಂಡೆಲಿ ಅದೊಂದು ಚೆನ್ನಾಗಿದೆ ಅದಕ್ಕೊಂದು ಹೋಗ್ಬೇಕು ಫಸ್ಟ್
ಹಾ ದಾಂಡಲೆ ಎಲ್ಲ ಚೆನ್ನಾಗಿದೆ ಮತ್ತೆ ಆ ಮುಳ್ಳಾಯಂಗಿರಿಗೂ ಹೋಗಿದ್ವಿ
ಹಾ ಹಾ ಹಾ ಜೋಗ ಪಾಲ್ಸ್ಗಳೆಲ್ಲಾ ನೋಡುದ್ರಾ
ಜಾಗ್ ಫಾಲ್ಸು ಆ ಕಡೆ ಹೋಗಿಲ್ಲ ಹೋಗೋಣ ಅನ್ನೋಷ್ಟತ್ತ ಅವಣ್ಣ ಬೇಡ ಆಗಲ್ಲ ನಮ್ ಬೇಡಕ್ಕೆ ಕಡೆ ಐತೆ ಅಂತೂ ಅದ ಕಮ್ಮ ಆಗೋದು
ಆ ಹಾ ಒಂದು ನಿಮಿಷ ಯಾವುದೋ ಕಂಪ್ನಿಗೆ ಕಾಲ್ ಬರ್ತೈತೆ ಮಾತಾಡ್ಬಿಟ್ಟು ಮಾಡ್ತೀನಿ
ಹಾಂ ಸರಿ ಸರಿ ಸರಿ
ಹ್ಮ್